ಹಲೋ ಏನ್ಮಾಡತ್ತಿ, ಆರಾಮ ಆಕಾಶ್. ಏನ್ಮಾಡತ್ತಿ?
ಏನಿಲ್ಲ.
ಊಟ?
ಹಾ ಊಟ ಆಗಿದೆವಾಗ.
ಹಾ ನಮ್ದು ಆಯ್ತ್ ಜಸ್ಟ್ ಮಾಡ್ ಕುಂತ್ ನೋಡಪ್ಪಾ. ಹ್ಮ್
ತ್ಲಗಾ
ಹಾ ಅಷ್
ಹೌದಾ?
ಹ ನಿಮ್ಗೊಂದು ವಿಷಯ ಹೇಳದಿತ್ತು. ಹ ಆ ಇದು ಫ್ರೆಂಡ್ಸ್ ಎಲ್ಲ ಸೇರಿ ಟೂರಿಗಗ್ ಹೋಗ್ಬೇಕಲ್ಲ್ ಇದೇರಿ.
ಹಾ
ಹಾ ಅದೇ ಮತ್ತೆ ಯ ನೀನು ಬರ್ತೇನೊ ಅಂತ ಕೇಳ್ಬೇಕಂತ
ಅವಾ
ಹಾ
ಯಾವಾಗ ಯಾವಾಗ?
ಇದೇ ವಾರದೊಳಗೆ ಹೋಗಬಕ್ಲತ್ತಿದ್ದೀವಿ ಮತ್ತ ಒಂದ್ ಐದಾರು ಜನ ಆಗಿವಿ ಈಗ. ಇನ್ನ ಒಂದು ಇನ್ನೊಂದ್ ಮೂರ್ ಜನಾ ಹಂಗ ಬೇಕು ನಿಮ್ ಫ್ರೆಂಡ್ಸ್ ಬಿ ಇದ್ರ ಹೇಳಿ ಇಬ್ರು ಮತ್ ನೀ ಒಬ್ಬನ್ ರೆಡಿ ಆತಿದ್ರ ಆಯ್ತು.
ಹದಾ
ಹಾ
ಹಾ ಸರಿ ತಾ ಒಮ್ರೀ. ಬಾಳದಿನ ಆಯ್ತು ನಾವುನ್ ಹೊಲಾರ.
ಹ್ಮ ಅದೇ ಆಯಾ ಪ್ಲೇಸ್ ಹೋಗ್ಬೇಕ್ ಕು ಅಂತ ಗೊತ್ತಾಗಲಕದ ಮತ್ತ್ ನಿನಗ್ ಏನಾರ ಜರ ಹೋಗ ಬಂದಿದ್ ಮಾಹಿತಿ ಇತ್ತ ಅಂದೆೇಳ್ಬೇಕ ಹೇಳ್ತೇನೆ ಅಂದ
ಹ್ಮ ಹ್ಮ್ ನ ತೊಂತಿಯಲ್ಲ ಆಂಗ್ರಿ ಇರ್ಬಾರ್ದು. ಹ
ಹೇಳಣ್. ನೋಡು ಹಂಗೆ ಎಲ್ಲೆಲ್ಲಿಂದ. ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಮ್ಮಿ ಎಲ್ಲಿಂದ ಇಲ್ಲ ಅದು.
ನಮ್ಮಣ್ಣಾರ ಹೋಗ್ಯಾರ ನೋಡಮ್.
ಹಾ ಹಾ ಹಾ.
ಹ್ಮ ಅದ ಅದ ಕಾರ್ ಅದ ಅವ್ ಹ್ಮ
ತಾಯ್ ಚಲೋ ಐತಲೋ. ನಿಮ್ ಅಣ್ಣಂದೇ ಕಾರ್ ಬುಕ್ ಮಾಡ್ಬಿಡಮ್. ಏಟ್ ಏಟ್ತೊದ್ರಿತ್ ಅಂದಾಜು ಆಲ್ ಕರ್ನಾಟಕಕ್ಕ.
ನಮ್ಮ ದೊಡವನ್ ಹ ನಮ್ಮ ದೊಡವನ್ ಮಗನ್ದ ಅದ.
ಹಾ
ಅವನು ಹೊಡಿತಾನ ಇದೆ ಬಾಡಿಗೆನೆ ಹೊಡಿತಾನ.
ಹ್ಮ್ ಹ್ಮ ಹಾ.
ಅವ್ನಗ್ ಕೇಳಿದ್ರ ಮಾಹಿತಿ ಟೈಮಿಂಗ್ ಏಟತ್ತನಗ
ಹಾ ಹಾ
ಹ್ಮ್
ಕಾಲೇಜ್ಕ ಹೋಗಿದ್ದಿ ಇವತ್ತ.
ಹಾ ಹೋಗಿದ್ದೆ ಕಾಲೇಜ್ಕ.
ಹ್ಮ ಮತ್ತ ಕ್ಲಾಸ್ ಅದೆ ಎಲ್ಲ ಚಂದ್ ನೋಡ ತಗೊಂಡ್ರಿ ಇವತ್ತ.
ಹಾ ತಗಂದ್ರ ಕ್ಲಾಸ್ ಇವತ್ತ.
ಹ್ಮ
ಹ್ಮ್ ನೀವ್ ಹೋಗಿದ್ದೆ ಕಾಲೇಜ್ಕ.
ಹಾ ಹೋಗಿದ್ದು ದೋಸ್
ಹ್ಮ್ ತೊಂದರ ಕ್ಲಾಸ್ಸು.
ಹಾ ತೊಂಡರೋಡು.
ಹ್ಮ್ ಮತ್ತೆ ನಡಿದ್ರೆ ನಾಗೇಶ್.
ಮತ್ತೇನಿಲ್ಲ ನೀವ ಹೇಳ್ಬೇಕ.
ಹ್ಮ ನಾವನ್ಲ್ಪಾ ಸರ್ ಬಂದಿದ್ರು ಕ್ಲಾಸಿಗೆ.
ಹಾ
ಹ್ಮ್ ಒಂದ್ ದೀಡ್ ಗಂಟೆ ಹೇಳಿದ.
ಹಾ
ನೀನ್ ಒಬ್ಬಸವರು ಬಂದಿನ ಒಂದ ತಾಸ ಹೇಳಿದ.
ಆ
ಕಾಂಪಿಟೇಟಿವ್ ಫೀಲ್ಡ್ನಾಗ ಹೆಂಗ ಓದಬೇಕು ಏನು ಅದಿದು ಹೇಳಿದ.
ಹಾ ಹಾ ನಿ ಕಾಂಪಿಟ್ ಕಾಂಪಿಟೇಟವು ಬಿ ಒದ್. ತ್ತನೆ.
ಇಲ್ಲ ಒಬ್ಬ ಸರ್ ಅದಾನ ಹೇಳ್ತನಂಗೆ ಇರ್ಲ ಅದ ನಾಲೆಜ್ ಅಂತ ಹೇಳಿ.
ಹಾ
ಹ್ಮ್ ಹ್ಮ್
ಮತ್ತ
ಮತ್ತಾ ಹುಡೂರೆಲ್ಲಾ ಸೇರಿ ಎಲ್ಲಾ ಸರ್ ಅವ್ರ ಸೇರಿ ಮತ್ತೆ ಕ್ರಿಕೆಟ್ ಆಡಕ್ ಹೋದ್ವಿ.
ಹ್ಮ
ಸರ್ ಟೀಮ್ ಮಾಡ್ರಿ ಅಂತಂದ್ರು ಟೀಮ್ ಮಾಡಿದ್ವಿ.
ಹಾ ಅಂದರೆ ಈಗ ಅದು ಏನೋ ಸ್ಪೋರ್ಟ್ಸ್ ಅವಲ್ಲ ನಿಮ್ ಕಾಲೇಜ್ ಕಡಿಂದ ಸ್ಪೋರ್ಟ್ಸ್ ಹೀಗೆ ತಯಾರಿ ಮಾಡ್ಲತ್ರ ಏನು.
ಹಾ ಸ್ಪೋರ್ಟ್ಸಗೆ ಪ್ರಾಕ್ಟೀಸ್.
ಈಗೇನ್ ಪ್ರಾಕ್ಟೀಸ್ ಮಾಡತ್ರಿ.
ಕಪ್ಪು.
ಹ್ಮ
ಹೋಗಿ ಒಂದ್ ಎರಡು ಮ್ಯಾಚ್ ಆಡಿದ್ವಿ.
ಹಾ
ಅವ್ರೊಂದ ಮ್ಯಾ ಅವ್ರೊಂದ ಮ್ಯಾಚ್ ಗೆದ್ರು ನಾವ ಒಂದ್ ಮ್ಯಾಚ್ ಗೆದ್ವಿ.
ಹ ಹ್ಮ್ ಹ್ಮ್ ಹ್ಮ.
ಚಲೋ ಆಡಿದ್ವಿ ಇವತ್ ಮ್ಯಾಚ್ ಹುಡುಗರನು ಎಲ್ಲಷ್ಟ ಬಂದಿದ್ವು ಕಾಲೇಜ್ ಹುಡುಗರು.
ಹಾ
ಬಾಲಿಂಗ್ ಬ್ಯಾಟಿಂಗ್ ಚಲ ಹಾಡಿದ್ರು ಹುಡುಗ್ರು.
ಹಾ
ನಿಮ್ ಸರ್ ಮಗ ಯಾ ಮೂರು ವಿಕೆಟ್ ಯಾಟ್ರಿಕ್ ತಗುಧ್ನಪ್ಪ.
ಹ್ಮ ಶೋರಾ. ಸರ್ ಸರ್ಗಳೆಲ್ಲ ಬೌಲಿಂಗ್ ಮಾಡ್ತರ ಹಾಕ್ತಾರೆ ನಿಮ್ದಲ್ಲಿ.
ಬಾರೆ ಆಕ್ತರೋ ಬೌಲಿಂಗರು ಸರು.
ಹಾ ಹ
ಒಬ್ಬಸರಾ ಒಂದ್ ಒಬ್ಬಸರು ಬ್ಯಾಟಿಂಗ್ ಆಡ್ತಾರ ಒಬ್ಬಸರ್ ಬ್ಯಾಟಿಂಗ್ನು ಆಡ್ತಾರ ಇಡೆ ಬೌಲಿಂಗ್ ಅಂತ್ರು ಅತ್ಯುತ್ತಮವಾದ ಬಾಲಿಂಗ್.
ಹ್ಮ ಹಾ ಹ್ಮ. ಅಂದ್ರ ಭಾರಿ ಆತಪ್ಪ ನಿಮವ್ರು ಅಂದ್ರ.
ಹ್ಮ್ ಚೋಲೋ ಆಡ್ತಾರ.
ಹಾ ಹಾ
ನಮ್ ಪ್ರಿನ್ಸಿಲ್ ಬರ್ದಾರ ಅವಾಗಾಗ ಪ್ರಾಕ್ಟೀಸ್ ಮಾಡದ್ ನೋಡ್ತಾರ. ಚೆನ್ನಾಗ್ ಮಾಡ್ ಲಿ ಅಂತೇಳ್ತಾರೆ ಹೊಡಿಬೇಕಪ್ಪು.
ಹಾ
ಅಂತೇಳ್ತಾನವ ಮತ್ತೆನನ ಆತಂಕ ಇದೇನ ಏನನ್ ಮತ್ತ ಸಮಸ್ಯೆ ಅದನೇನ ಅಂತ್ ಕೇಳ್ತನ.
ಹ್ಮ್ ಹ್ಮ್
ಸರ್ ಚಲೊದರ.
ಕರೆಗತ್ತಾರ.
ಹಾ
ಅಂದ್ರ್ ಗುಣನೆಳು.
ಹ್ಮ್
ಎನ್ ಊಟ ಎನ್ ನಾಷ್ಟನು?
ಹಾ
ಏನ್ ಮಾಡಿದ್ರು ಊಟ?
ರೊಟ್ಟಿ ಮಾಡ್ಯಾರ ಕಾಲ್ ಪಲ್ಯ ಮಾಡ್ಯಾರ.
ಹ್ಮ್
ಅದೇ ಅನ್ನ ಸಾಂಬರ್ ಮಾಡ್ಯಾರ ಊಟ ಮಾಡ್ದೇವಿ. ಮತ್ತೆ
ಹಲೋ ಹಲೋ
ಹಲೋ ಹಾ ಹಾ
ಹ್ಮ್
ಏಬಿಡ್ಸ್ ಹಚ್ಕೊಂಡೆನಾ ಇಲ್ಲಲೆ ಏರ್ಬಡ್ಸ್ ತೆಗಿ ಅಣ.
ಹದ
ಹಾ ಈಗ್ ಕೇಳಕತ್ತತೊಗ್. ಹಾ
ಮತ್ತೆನಡ್ದ? ಹೌದಾ ನಿಮ್ ಕಾಲೇಜ್ ಸ್ಪೊಟ್ಸ್ ಸ್ಪೊರ್ಟ್ಸ್ ಆಡಿದ್ರ ಇವತ್ತ? ಹ ಹಾ ಯಾವ್ದಾಡಿದೀರಿ?
ಇವತ್ ನಾವ್ಬಿ ಕ್ರಿಕೆಟ್ ಆಡ್ದ್ವಿ.
ಕ್ರಿಕೆಟಾ ಏನ ಕಲೇಜ್ನಾಗ್ ವಾಲಿಬಾಲು ಕಬಡ್ಡಿ ಅದ ಆಡಿಸತಾರಿಲೊ
ಏ ಆಡ್ ಸ ಆಡಸ್ತರ್
ಗ್ರೌಂಡ್ ಗೀಂಡ್ ಚಲೊದಾ?
ಹ್ಮ್ ಮಸ್
ಹ್ಮ್ ನಂಬಲ್ಲಿನ ಅರಪ್ಪ ಗ್ರೌಂಡ್ ಅದ ಟೀಚರ್ ಆರ. ಹಡುಗ್ರ ಅವ ಚಂದ ಆಡಕ ಬ್ಯಾಟು ಬಾಲು ಹಲೋ ಹಲೋ ಹಲೋ ಹಲೋ ಹಲೋ ಹತ್